ಹಲೋ
ಹಲೋ
ಹಾ ಹಲೋ ಕೇಳಿಸತಿದಯ
ಹ್ಮ ಕೇಳಿಸ್ತಿದೆ ಅಕ್ಕ ನಿಮ್ಗೆ
ಹಾ ಕೇಳಸ್ತಿದಪ್ಪಿ
ಿದ್ರಿ
ಏನಿಲ್ಲಪ್ಪಾ ಸುಮ್ನೆ ಗೊತ್ತಿದ್ದೆ ಇಲ್ಲ
ಹ್ಮ
ನೀೇನು
ನಾನು ನನಗ್ ಯಾಕೋ ತಲೆನಯ್ತಿತ್ತು ಇವಾಗ ಎದ್ದು ಕೂತಿದ್ದೀನಿ
ಹೌದೇನಾ
ಹ್ಮ್ ನೆನ್ನೆ ಮ ಮಳೇಲಿ ಬೇರೆ ಸ್ವಲ್ಪ ನೆನ್ಬಿಟ್ನಾ
ಹ್ಮ
ಅದಕ್ಕೆ ಫುಲ್ ತಲೆನ ಆಯ್ತ ಆಯ್ತು
ಹೌದಾ ನಿೆನ್ನೆ ತುಂಬಾ ಮಳೆ ಅಲ್ಲ
ಹ್ಮ್ ಫುಲ್ಲು ಮಳೆ ಬರ್ತತ್ತು ಅಲ್ಲೂ ಬರ್ತಿತ್ತ
ಹ್ಮ ಹೌದು ಇಲ್ಲೆಲ್ಲಾ ತುಂಬಾ ಮಳೆ ಇತ್ತು
ಹ ನಾವು ಅಂ ಇಲ್ಲಿ ನಮ್ ಕಡೆ ಅಣ್ ಫುಲ್ ರೇಟ್ ಜಾಸ್ತಿ ಅದಕ್ಕೆ ನಮ್ ಫ್ರೆಂಡ್ ಅವರು ಹಾಸ್ಟೆಲ್ ಹತ್ರ ಕಮ್ಮಿ ಇರುತ್ತೆ ಅಂತ ಅಲ್ಲಿ ಹೋಗಿದ್ವಾ ಅಲ್ಲಿ ಹೋದ್ರೆ ಫುಲ್ ಮಳೇಲಿ ಸಿಗಾಕೊಂಡ್ಬಿಟ್ವಿ ಹದಿ ಅಲ್ಲೆಲ್ಲಾದ್ರೂ ಗೋಬಿ ಏನಾದ್ರು ತಿನ್ನೋಣ ಅಂತ ಅಲ್ಲೇ ತಿನ್ಕೊಂಡ್ ಕೂತಿದ್ವಿ ಬರ್ಬೇಕು ಹೋಗ್ಬೇಕಾದ್ರ ಸ್ವಲ್ಪ ನೆಂದಿದ್ದೆ ಹ ಜುಟ್ ಬೇರೆ ಹಾಕಿದ್ನ ಮತ್ತೆ ಬರ್ಬೇಕಾರ ಸ್ವಲ್ಪ ನೆಂದಬಿಟ್ಟಿದೀಿನ ರೂಮಿಗೆ ಬಂದು ಹ್ಮ ಇಲ್ಲ ಶೀತ ಏನಾಗಿಲ್ಲ
ಹ್ಮ್
ತಲ ನೋ ಅಷ್ಟೆ ರೂಮಿಗೆ ಬಂದು ಕೂರ್ಲ ಹಾರ್ಸ್ಕೋಬೇಕಿತ್ತು ನಂಗೆ ತಲೆನೋವು ಸ್ಟಾರ್ಟ್ ಆಗಿತ್ತು ತಡ್ಕೊಳಕ್ ಆಗ್ಲ ಅಂತ ಹಂಂಗಗೆ ತುರುಬಾಕ್ ಮಲಗ್ಬಿಟ್ಟೆ
ಹ್ಮ
ಅದಕ್ಕೆ ಇನ್ನ ಜಾಸ್ತಿ ಆಗಾಗಿದೆ
ಹ್ಮ್ ಹ ಮತ್ತೆ ನಾ ಆಯ್ತಪ್ಪ ನಿಂದು
ಹಓನಪ್ಪಾ ಆಯ್ತು ಅದೇ ಊಟ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆೇನೋ ನೀವತ್
ಹೌದು ನಮ್ಗುನು ಹಂಗಗೆ ಆಗಿದೆ ಏನ್ ಮಾಡ ತಿನ್ನಕ್ಕ ಆಗಲ್ಲ ಬಿಡಕ್ ಹಾಗಗಲ್ಲ
ಹೌದು ಈ ಮನ್ಯಗಾದ್ರೂ ಹೋಗ್ಬಹದು ಎಕ್ಸಾಮ್ಸ್ ಬೇರೆ ಇದಾವ
ಹ್ಮ್ ಆಯ್ತಾ ಎಕ್ಸಾಮ್ಸು
ಹ್ಮ ಒಂದ್ಾಗಿದೆ ಇನ್ನುೂ ಮೂರಿದವ
ಹ್ಮ್ ಹ್ಮ್ ಎ ಎಲ್ಲ ಸೇರಿ ನಾಲ್ಕು.
ಓ ನಾಲಕ್ಕು
ಹೆಂಗಾಯ್ತು ಮೊನ್ನೆ ಚೆನ್ನಾಗಾಯ್ತಾ
ಹ್ಮ ನಾವು ಈಸಿ ಇರುತ್ತೆ ಅನ್ಕೊಂಡ್ ಹೋದ್ವಿ ಅಂದ್ರೆ ನಂಗೆ ಎಲ್ಲೋ ಒಂದ್ ಕಡೆ ಮೇ ಬಿ ಟಫ್ ಬರ್ಬೋದು ಅಂತ ಅನ್ಸ್ತಿತ್ತು. ಹ ಆದ್ರೂ ಬಿಡು ಏನು ಅಂದ್ರೆ ನಮಗೆ ನಮ್ ಸೀನಿಯರ್ಸ್ಗೆ ಅಷ್ಟೇ ಅಂತ ಈ ಸಬ್ಜೆಕ್ ಕ್ಟ್ ಇದ್ದಿದ್ದು ನಮಿಗ್ ಒಂದ್ ಕ್ವಶನ್ ಪೇಪರ್ ಒಂದ್ ಮಾಡಲ್ ಪೇಪರ್ ಅಷ್ಟೆ ಸಿಕ್ಕಿದ್ದು.
ಹ್ಮ್
ಅದಕ್ಕೆ ಸರಿ ಅಂತ ಓದ್ಕೊಂಡ್ ಹೋಗಿದೀವಿ ಕೆಲ್ವೊಂದ್ ಕ್ವಶನ್ಸ್ ಬಂದಿತ್ತು ಓದಿರೋದೆೇ. ಕೆಲ್ವೊಂದ್ ಫುಲ್ ನಮ್ ನೋಡ ಇಲ್ಲ ಆ ತರದ್ ಕ್ವಶನ್ ಎಲ್ಲಾ ಬಂದಿತ್ತು.
ಹ್ಮ್ ಏನ್ ಪ್ರಾ ಇದು ಪ್ರಾಬ್ಲಮ್ಸ್ ಎಲ್ಲ ಇತ್ತಾ.
ಓ ಪ್ರಾಬ್ಲಮ್ಸ್ ಇತ್ತು ಎರಡಿತ್ತು ಒಂದ್ ಮಾಡಿದ್ವಿ.
ಹ್ಮ್
ಅದು ಇನ್ನು ಒಂದು ವರ್ಡ್ ನೆಟ್ ಅಂತ ಕೊಡ್ಬೇಕಿತ್ತು ವರ್ಕ್ ನೆಟ್ ಅಂತ ಕೊಟ್ಟಿದ್ದಾರೆ ಕ್ವಶನ್ನು.
ಹ್ಮ್ ಹ್ಮ್ ಹ್ಮ್ ಕ್ವಶನ್ನೇ ಮಿಸ್ಟೇಕ್ ಐತೆ
ಗ್ರೇಸ್ ಮಾರ್ಕ್ಸ್ ಎಲ್ಲಾ ಕೊಡಲ್ಲ ತಾನೇ
ಕೊಡ್ಬೋದು ಹೇಳಕ್ ಆಗಲ್ಲ ಅಂದ್ರೆ ಏನ್ ಗೊತ್ತಾ ಈಗ ನಾವು ಅಟೆಂಡ್ ಮಾಡ್ತಾ ಇದೀವಿ ಬರ್ತಿದ್ದೀವಿ ಅವಾಗ ಫೋಟೋ ಸರಿ ಮಾಡ್ ಅವಾಗ ಕೊಡ್ತಾರೆ ಇಲ್ಲ ಅಂದ್ರೆ ಅವ್ರ್ದೇ ತಪ್ಪಿತ್ತು ಅಂದ್ರೆ ಕೊಡ್ತಾರೆ ಇ ಜಾಸ್ತಿ ಟೈಮು
ನಾನ ಆ ಕ್ವೊಶನ್ ಅಟೆಂಡೇ ಮಾಡಿಲ್ಲ ನಾನು
ಹೌದಾ
ಬೇರೆ ಕ್ವೆಶನ್ ಈಸಿ ಇತ್ತು
ಹ್ಮ್ ಬರ್ದಿದ್ರೆ ಕೊಡ್ತಾರೆ ಒಂದ್ ಸ್ವಲ್ಪನಾದ್ರು ಬರ್ದಿರ್ಬೇಕದ್ರ ಬಗ್ಗೆ ಇಲ್ಲ ಅದ್ರದ್ದು ರಿಲೇಟೆಡ್ ಏನಾದ್ರು ಬರ್ದಿದ್ರೆ ಕೊಡ್ತಾರೆ
ಹ್ಮ್ ಹ್ಮ್
ಒಂದ್ಸರಿ ಅದೇ ತರ ಆಗಿತ್ತು ನಾವ್ ಅದಕ್ಕೆ ಎಲ್ಲಾ ದುನ್ನು ನಂಬರ್ಸ್ ಎಲ್ಲ ಹಾಕ್ಬಿಟ್ಟು ಅಟೆಂಡ್ ಮಾಡಿದ್ವಿ ಕೊಟ್ಟಿದ್ರು
ಹ್ಮ್ ನಾನ್ ಏನ್ ಅನ್ಕೊಂಡೆ ಅಂದ್ರೆ ನಾನು ವರ್ಕ್ ವರ್ಡು ವರ್ಕ್ ಅದೆ ಎರಡು ನೋಡಿಲ್ಲ ಜಸ್ಟ್ ಎನ್ ಈ ತಿ ಅಂತ ಕ್ಯಾಪ್ಸಲ್ ಕೊಟ್ಟಿದ್ರು
ಹ್ಮ್
ನಾನ್ ಇದ ಯಾವ್ದ ಇದು ಎನ್ ಈ ಟಿ ಕ್ವಶನ್ನು ಅಂತ ನಾನು ಅಟೆಂಡ್ ಮಾಡ್ಲಿಲ್ಲ ಮತ್ತೆ ನಮಗ್ ಏನ್ ಮಾಡಿದಾರ ಅಂದ್ರೆ ಟ್ವೆಂಟಿ ಮಾರ್ಕ್ಸಿಗೆ ಒಂದೇ ಕ್ವಶನ್ ಕೊಟ್ಟಿದ್ದಾರೆ
ಅಯ್ಯೋಯ್ಯೋ ಹ್ಮ್
ಆ ಏನ್ ಬರಯೋಣ ಟ್ವೆಂಟಿ ಮಾರ್ಕ್ಸ್ ಇವಾಗ ಟೆನ್ ಟೆನ್ ಮಾರ್ಕ್ಸಿಗಿದ್ರೆ ಹೆಂಗೋ ಬರಿಬಹುದು ಟ್ವೆಂ ಂಟಿ ಮಕ್ಸಿ ಒಂದೇ ಕ್ವಶನ್ನು
ಹೌದೌದೌದು ಆಗಲ್ಲ
ಕ್ವಶನ್ನು ಏನಿಲ್ಲ ಡಿಫೈನ್ ದ ಫಾಲೋಯಿಂಗ್ ಅಂತ ಕೊಟ್ಬಿಟ್ಟು ನಾಲಕ್ ಆಪ್ಷನ್ ಕೊಟ್ಟವ್ರೆ ಹೆಂಗೋ ಮಾಡಿ ಬರ್ದ್ವಿ ಮತ್ತೆ ಬರಿಲೇಬೇಕಲ್ಲ ಬಿಟ್ರ ಇಪ್ಪತ್ ಮಾರ್ಕ್ಸ್ ಹೋಗ್ಬಿಡುತ್ತೆ
ಹೌದೌದು ನಿಜ ನಮ್ಗೆ ನಿಮ್ ಸೀನಿಯರ್ಸಿಗೆಲ್ಲ ಕ್ವಶನ್ ಪೇಪರ್ ಇರಲ್ಲ
ಹ್ಮ್ ಹೌದು
ಹ್ಮ್ ಏನು ಮಾಡಕ್ಕಾಗಲ್ಲ ಬರಿಬೇಕೇನಾದ್ರುನು ಒಂದು
ಹ್ಮ್ ಸಾಕಾಗ್ಬಿಟ್ಟಿದೆಪ್ಪ ಯಾವಾಗ್ ಮುಗಿಯತ ಎಕ್ಸಾಮ್ಸ್ ಎಲ್ಲಾ ಅಂತ ಅನ್ಸ್ಬಿಟ್ಟಿದೆ
ಮಾಡ್ರಿ ಮಾಡ್ರಿ ನನ್ನ ಸ್ವಲ್ಪ ದಿನ ಇನ್ನೂ ಒಂದ್ ವರ್ಷ ಅಷ್ಟೆ.
ಹ್ಮ್ ಅದೇ ಅನ್ಕೊಂಡ ಸುಮ್ನೆ ಆಗಿದ್ದೀವಿ.
ಹ್ಮ್.
ಅಂದ್ರೆ ಇವಾಗ್ ಹೆಂಗೋ ಓದಿ ಬರೀದ. ಬಿಡ್ತೀವಿ ಇವಾಗ ಬೇಸ್ಗೆ ಅಲ್ವಾ ಇದ್ದಳ್ದದು ಹು ಹೆಂಗೋ ಶಕೆ ಫ್ಯಾನ್ ಆಫ್ ಮಾಡಿದ್ರೆ ಸೆಕೆ ಆಗುತ್ತಂತೆ. ಎದ್ ಓದ್ಕೊಂಡ್ ಬಿಡ್ತೀವಿ.
ಹೌದು ಚಳಿಗಾಲದಲ್ಲ ಆಗಿದ್ರೆ.
ಹ್ಮ್ ಇನ್ನುೂ ಚಳಿ ಆಗ್ತೇತಲ್ಲಾ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಬಿಡ್ತೀವಿ.
ಹೌದೌದು ಇವಾಗಾದ್ರೇನೆ ಓದಕ್ ಒಂದ್ ಸ್ವಲ್ಪ. ಸುಲಭ.
ಹ್ಮ್ ಏನುೋ ಲಾಸ್ಟ್ ಸೈಮ್ ಇಂದನು ಕ್ವಶನ್ಸ್ ಪೇಪರ್ ಯಾಕೋ ಟಫ್ ಬರ್ತಿದಾವೆ.
ಹೌದಾ.
ಹ್ಮ.
ನಮಗೆಲ್ಲ ಹಂಗಿರ್ಲಿಲ್ಲ ಪರವಾಗಿಲ್ಲ ಅನ್ನಂಗಿರ್ತಿತ್ತು.
ಹ್ಮ ಹ್ಮ. ನಮಗ್ ಹೋದ ಸೇಮ್ ಅಲು ಹಂಗೆ ಆಗತ್ತಪ್ಪ ಟಫ್ ಬಂದ್ಬಿಟ್ಟಿದ್ವು ಪೇಪರ್ಸ್ ಎಲ್ಲ.
ನಮಗ್ ಲಾ ಹೋದ ಸರಿ ಎಲ್ಲ ಒಂದೇ ಒಂದು ಬಂದಿತ್ತು ಆತರ. ಸುಮ್ಮನೆ ನಮಗ ಏನೇನು ಗೊತ್ತ ಎಲ್ಲದನ್ನೂ ಬರೆದು ಬಂದುಬಿಟ್ಟಿದ್ವಿ ಕೊಟ್ಟಿದರು ಮಾರ್ಕ್ಸ್.
ಹ್ಮ ನಾವವು ಹಂಗೆ ಮಾಡ್ತೀವಿ ಸುಮ್ನೆ ಖಾಲಿ ಬಿಡೋದ್ಕಿನ ಏನಾದ್ರು ಒಂದ ಬರಿಬೇಕಲ್ಲ.
ಹೌದು ಅದ್ರ ಬಗ್ಗೆ ಏನೇ ರಿಲೇಟೆಡ್ ಗೊತ್ತಿದ್ರುನ ಬರದ ಬಂದ್ ಬಿಡ್ರಿ ಸುಮ್ನೆ.
ಹ್ಮ್. ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಸಿಲೆಬಸ್ ಒಂದೇ ಇದ್ರೆ ಏನು ಅನ್ಸಲ ಪದೇ ಪದ. ಪದೇ ಪದೇ ಪದೇ ಚೇಂಜ್ ಆಗ್ತಾನೇ ಇರುತ್ತ.
ಹೌದ ಹೌದ ಹೌದು ಬಾಳ ಚೇಂಜ್ ಆಗೈತೆ.
ನಮ್ ಸೀನಿಯರ್ಸ್ ಸಿಗಿರೋದು ನಮಿಗ ಇದೆ ಅದೇ ನಮಿಗಿರೋದು ನಮ್ ಜೂನಿಯರ್ಸ್ ಸಿಗ ಇಲ್ಲ ಆಗ್ಲಲೆ ಅವ್ರಗೇ ಬೇರೆ.
ಹೌದು ಹ್ಮ್.
ಗೊತ್ತಾಗಲ್ಲ ಬೇಗ.
ಹ್ಮ್ ಹ್ಮ್ ಹ ಏನು ಮಾಡಕ್ಕ ಆಗಲ್ಲ.
ಹ್ಮ್ ಕ್ವೆಷನ್ ಪೇಪರ್ಸ್ ಇರಲ್ಲ ಏನು ಇರಲ್ಲ ಏನು ಪ್ರಿಡಿಕ್ಟೇ ಮಾಡಕ್ ಆಗಲ್ಲ.
ಹೌದು ಏನ್ ಬರುತ್ತೆ ಏನ್ ಓದ್ಬೇಕು ಏನು ಗೊತ್ತೇ ಆಗೋದಿಲ್ಲ ಸುಮ್ಮ್ನೆ ಎಲ್ಲದನ್ನು ಓದ್ಕೊಂಡ್. ಹೋಗಬೇಕಂದ್ರು ಕಷ್ಟನೇ.
ಹ್ಮ.
ಲೆಕ್ಚರ್ ಸೇ ಒಂದ್ ಹೌದು. ಲೆಕ್ಚರ್ಸ್ ಮಾಡೋದೇ ಒಂದ್ ಮಾಡಿರ್ತಾರೆ ಅವ್ರರು ಅವ್ರು ಕೊಡದೆೇ ಬೇರೆ ಕ್ವಶನ್ಸ್ ಕೊಟ್ಟಿರ್ತಾರೆ ಈ ನಾವ. ಓದಿರೋದೇ ಯಾವ್ದೋ ಓದಿರ್ತೀವಿ ಅದ ಬಂದಿರೋದೇ ಯಾವ್ದೋ ಬಂದಿರತ್ತಪ್ಪ.
ಅವರು ಇರದ್ ಐದರಲ್ಲಿ ಮೂರ್ ಮಾಡಿರ್ತಾರೆ ಇನ್ನು ಎರಡು ನಾವು ಓದ್ಕೋಬೇಕು. ಕು ಹಂಗ ಆಗುತ್ತೆ. ಅದ್ರಲ್ಲಿ ಮತ್ತ ಓದಿರೋದ್ರಲ್ಲ ನೀವು ಬರ್ ಬರುತ್ತೆ ಅನ್ನೋದು ಏನ ಗ್ಯಾರಂಟಿ ಇರೋದೇ ಇಲ್ಲ.
ಹೌದು ನಾವು . ಅಂದ್ರೆ ಅ ಕ್ವಶನ್ ಪೇಪರ್ ಕೊಡವರು ಎಲ್ರರು ಅವ್ರವರು ಪಾಡಿಕ್ ಸುಮನೆ ಕೂತಿದ್ರು. ಕ್ವನ್ ಪೇಪರ್ ಒಂದ್ ಸಲ ಕೋಟ ತಕ್ಷಣ ಎಲ್ಲರೂ ಮುಖ ಮುಖ ನೋಡ್ಕೊಂಡ. ಏನ್ ಗುರು ಇದು ಅನ್ಕೊಂಡ್ಬಿಟ್ವಿ ಎಷ್ಟೊಂದ ಸುಮ್ಮ್ನೆ ಕುತ್ಕೋ ತೊಂಡ್ ಆಮೇಲೆ ಬರುದ್ರು ಇನ್ನೊಬ್ಬರು ಆ ಸರ್ ಮುಖಾನೇ ನೋಡ್ತರರು ಅದಿಕ್ಕೆ ಸರ್ ನಾವೇಏನ್ ಮಾಡಕ್ ಆಗಲ್ಲ ಬರೀ ರಿ ಬರೀರಿ ಅಂತ ಇದ್ರು.
ಪಾಪ ಅವರುನು ಏನು ಮಾಡಕ್ಕ ಆಗತ್ತೆ. ಅವ್ರಗೆ ಗೊತ್ತಿರೋದಿಲ್ಲ ಅಲ್ಲಿವರೆಗೂನು.
ಹ್ಮ. ಇವಾಗ ಓದಕ್ ಇಂಟ್ರೆಸ್ಟ್ ಇದ್ದರು ಓದಿ ಬಿಡ್ತಾರೆ ಏನ ಕೆಲವರು ಸಾಕ್ ಬಿಿಡು ಎರಡ್ ಮಾ ಮಾಡಿ ದ್ಕೊಂಡೋಗ ಪಾಸಿಂಗ್ಕ್ಸಿಗೆ ಬರ್ ಬರೋ ಅನ್ಕೊಂಡಿರ್ತಾರೆ. ಆ ಎರಡ್ ಆ ಎರಡ್ ಮಾಡಲ್ಲೇ ಟಫ್ ಕೊಟ್ಬಿಟ್ರೆ
ಹೌದು.
ಇ್ಯಪ್ಪ ಹ್ಮ್ಮ್ ಬರದು ಬರಲ್ಲ ಆಮೇಲೆ.
ಹೌದು. ಎಷ್ಟು ನೀವು ಫುಲ್ ಟೈಮ್ ಆಗವರ್ಗ ಕೂತಿದ್ರಾ.
ಹ್ಮ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಐತೆ ಅನ್ನಂಗೆ ಮುಗಿಸ್ದೆ ನಾನು.
ಹ್ಮ್ಮ್ ಆದ್ರೂ ಅಲ್ಲಿವರೆಗು ಕೂತಿರ್ಬೇಕು.
ಇವಾಗಲೇ ಅಷ್ಟ ಕೂರದು ನಾನ್ ಸ್ಟಾರ್ಟಿಂಗ್ ಎಲ್ಲಾ ಹೆಂಗ ಮಾಡ್ತಿದ್ದೆ ಅಂದ್ರೆ ಇವಾಗ ಇಲ್ಲೇ ಇದ್ದು ಓದಿ ಬರಿತೀನಿ. ಮೊದಲೆಲ್ಲ ಊರಿಂದ ಅಡ್ಡಾಡ್ತಿದ್ದೆ ನಾನು. ಹಲೋ
ಹಲೋ ಕೇಳಿಸ್ತಾಲ್ಲಾ
ಹಾ ಇವಾಗ ಕೇಳಿಸತಿದೆ ಮೊದ್ಲೆಲ್ಲಾ ಊರಿಂದ ಅಡ್. ಡಾಡ್ತಿದ್ನ ಸೊ ಬಸ್ ಸಿಗಲ್ಲ ಅಂತೇಳ್ಬಿಟ್ಟು ಇವಾಗ ಟೂ ಇಂದ ಎಕ್ಸಾಮ್ ನಮ್ಗೆ.
ಹಾ
ಟೂ ಇ ಫೈವ ಇದ್ರೆ ಇವಾಗಫೈವರೆಗೂರ್ತೀ ಅವಾಗೆಲ್ಲ ಟೂಂದ ತ್ರೀ ತರ್ಟಿರೆಗೂರ್ತಿದೆ ತ್ರ ಫ್ಟಿ ಅಷ್ಟೇ ಲಸ್ಟ್. ಅದ್ರ ಒಳಗಡೆ ಮುಗಿಸಸ್ ಬರ್ದೆ ಇದು ಹೋಗ್ಬಿಟ್ಟಿದೆ.
ಹೌದಾ ಮತ್ತೆ ಮಾರ್ಕ್ಸ ಎಲ್ ಏನ್ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ.
ಇಲ್ಲ ಎಲ್ಲಾ ಅಟೆಂಡ್ ಮಾಡ ಹೋಗ್ತಿದ್ದೆ ನಾನು.
ಓ ಅಷ್ಟು ಟೈಮ್ ಅಲ್ಲೇನೆ ಎಲ್ಲದನ್ನೂ.
ಹಓ ಎಲ್ಲ ಅಟೆಂಡ್ ಗೊತ್ ಇ ಗೊತ್ತಿಲ್ಲ ಗೊತ್ತಾದ್ರು ಇರ್ಲಿ ಗೊತ್ತಿಲ್ಲದಾರೇ ಆಗಿರ್ಲಿ ಬಟ್ ಒಷ್ಟು ಕ್ವಶನ್ ಪೇಪರ್ ಅಲ್ಲಿ. ಎಷ್ಟು ಅಟೆಂಡ್ ಮಾಡ್ಬೇಕು ಅಷ್ಟು ಅಟೆಂಡ್ ಮಾಡಿ ಹೋಗ್ತಿದ್ರು.
ಹ್ಮ್ ನನಗೆ ಈ ಮೂರ್ ತಾಸ ಕೊಟ್ರುನು ಕಡಿಮನೆ ಅನ್ಸುತ್ತೆ.
ಇವಾಗ್ ಅನ್ಸುತ್ತೆ ನಂಗೆ ಅವಾಗೆಲ್ಲ ಅದ್ ಹೆಂಗ್ ಬರೀತಿದ್ನೋ ಅನ್ಸು.
ಊರಿಗೆ ಹೋಗ್ಬೇಕು ಅನ್ನೋದಂತಲ್ಲ ಅಲ್ಲಿ ಇರ್ತಾ ಇರ್ತಲ್ಲ ಅದಕ್ಕೇನೆೇ.
ಹ ಈವಾಗ್ ಕಾಮ ಕುೂತ್ಕೊಂಡ್ ಅಂಡರ್ಲೈನ್ ಎಲ್ಲಾ ಮಾಡಿ ಬರತಾ ಇರ್ತೇನೆ ನಿಟ್.
ಹ್ಮ್ ಲಾಸ್ಟಗ್ ನಾನುಂದ್ರ ಐದ್ ಲೈನ್ ಹಾಕ್ ಬರ್ತೀನಿ.
ಹ್ಮ್
ಅದಾದ್ರೂನು ಮಾಡ್ತಾ ಇರ್ತೀನಿ ನೀ ಏನಾದ್ರೂ ತಲೆಗ್ ಬರುತ್ತೆ ನಾ ಮತ್ತೆ ಬರೆಯಕೆ ಅಂತ.
ನಮ್ಮ್ ಮನೇಲ್ಲೂ ಬೈತಾರೆ ಲಾಸ್ಟ್ ವರ್ಗೂ ಕೂತ್ ಬರ್ಬೇಕು ಹಂಗೆಲ್ಲಾ ಇದ್ ಬರ್ಬೇಡ ಮದ್ ಮದಕ್ಕೆ ಅಂತ.
ಹೌದು.
ಹ್ಮ್ ಏನೋಪ್ಪ. ಎಕ್ಸಾಮ್ ಆಗೋವರ್ಗೂ ಒಂದ್ ಭಯ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರೋವರ್ಗೂ ಒಂದ ಭಯ.
ಹೌದೌದು ಎಕ್ಸಾಮ್ ಆದ್ಮೇಲೆ ಫುಲ್ಲು. ಆರಾಮಾಗಿರ್ಬೋದ ಅಂತ ಅನ್ಕೋತಿವಿ ಅದಾದ ತಕ್ಷಣ ರಿಸಲ್ಟ್ ಅಲ್ಲಾ.
ಹೌದು. ಅದ್ರದ ಒಂದ್ ಭಯ. ಹ್ಮ್ ಮತ್ತೆ.
ಹೇಳ್ಬೇಕು ನೀನು.
ಹ ಏನೂ ಇಲ್ಲ. ಇವಾಗ ಸ್ವಲ್ಪ ಹೊರ್ಗಡೆ ಹೋಗ್ ಬರ್ಬೇಕು ಹೋಗ್ ಬಂದು ಕಾಲ್ ಮಾಡ್ತೀನಿ.
ಹ್ಮ ಸರಿ ಆಯ್ತು.
ಹ್ಮ ಸರಿ ಬಾಯ್.
ಬಾಯ್ ಬಾಯ್.